ಹಾ
ಯಾರಪ್ಪಾ
ನಾನಪ್ಪಾ ರಾಕೇಶ ನಮಸ್ಕಾರ ಹನುಮಂತ
ಹ ನಮಸ್ಕಾರಪ್ಪಾ ಏನ್ ಹೇಳ
ಎನತಪ್ಪ ಅರಾಮ
ಆರಾಮ ಪ ನೀ ಆರಾಮನ್ಸ್ಟ್ಫೋ ನ್ ಮಾಡ ದಾಗ
ಮತ್ ಆ
ಮನೆ ಕಟಕಟ್ ತಲ್ ಎಲ್ಲಿಬಂತ್ ಹೌದಾ
ಚೈತ್ರ ಬನಂದ
ಅಂತ ಏನು ಅವಾಗವಾಗ ಹೇಳ್ತಿದ್ದೆ ಇವಾಗ ಏನು ಹೇಳೋವಲ್ದು ಏನೆಲ್ಲಾ
ಬಯ್ಯಏನನಪ್ಪ ಚೈತಿಗೆ ಬನ್ನಿ ಅಂತ ನೋಡಿ ಹೇಳಕಾಯ್ತ ನಾನು ಮೈ್ತೆ ನೀವಂತ ಹತ್ ಸಲ್ ಫೋನಾ
ನಮ್ಮದು ಗೊತ್ತದಲ್ಲ ನಿನ್ಗ ಗಾಡಿಗೆ ಹೋಗೋದು ಆಯ್ತ್ ರಾತ್ರಿ ಗಾಡಿಗೆ ಹೋದ್ರನ ಆಯ್ತ್ ಮಂಜಲೆ ನಿದ್ದೆ ಮಾಡೋದು
ಹೌದು ಅದೇನು ಟಿಪ್ಪರಿಯಾ
ಹ್ಮ ಮತ ಅದಿಕ್ಕೆ
ಹ್ಮ್ ಹ್ಮ್ ಹೌದ ಹೊಸಗಡತ್ರಿ ಏನ್ ಮರಮ
ಹ್ಮ್ ಯಾವ್ದಂತ್ದ ಅದು ಇವಾಗ ಸಧ್ಯಕ್ಕ ಇವಾಗ ಸಧ್ಯಕ್ಕೆ ಯಾವ್ದ ಮರ ಮಾಡೋಲ್ದ ಬರೆ ಅದೆ ಇದೆ
ಉಸಗ ಹ
ಹ್ಮ್ ಆ ಕಡೆಡೆ ಇಕ್ಕಡಿ ಹೊಡೆಕತ್ತೀವಿ ಉರಗೋಡೆ ದಿಲ್ಲ
ಹೌದಾ ಮತ್ತೆ ನಮ್ಗೆ ಒಂದು ಟ್ರಿಪ್ ಬೇಕಾಯ್ತಲ್ವಾ ಮತ್ತೆ
ಯಾವಾಗ
ಹಾ ನಾ ಇವತ್ತು ಎಷ್ಟು ಡೇಟ್ ಮೂವತ್ತಲ್ಲ ಹದಿನೈದು ತಾರೀಕು ಎಷ್ಟಿಗ್ ಇರ್ಬೇಕು ನೋಡು ಅಂತ್ ಎಷ್ಟು ಮಿನಿ ಅದನ ದೊಡ್ದ ಅದ
ನಿಂಗ್ ಯಾವ್ದ್ ಅಂತಿದಂದ್ ನನ್ಗ್ ಎರಡಾವ ಎರಡ್ರುಪಾಯಗ ಯಾವ್ದ್ ಬೇಕ್ ನಿನಗದು
ಹ ಅದ ಒಂದು ದೊಡ್ಡ ಟಿಪ್ಪರ್ದ ಹಾಕಪ್ಪಾ ನಮ್ಗ ಒಂದು ಸ್ವಲ್ಪ ಚೆತ್ತಿಗೆ ಹೌದು ಮತ್ತೇನೆ ಹೇಳಿ ನೋಡ್ ಈಗೆ
ಆಯ್ತು ಹೇಳಿದ್ ಮಲ ಆಗ್ತತಿವಿ ಯಾಕ್ಲರ್ದಂಗ ಇರ್ತಿ
ಹೌದೌದು ಆಯ್ತು ಒಂತ ಒಂದು ಟ್ರಿಪ್ ಆಗ್ಬಿಡೋ ಸಾಕು ನ ಮತ್ತು ಎದಕ್ ಬರ್ತು ದ ನೋಡ ಮ ಸ್ವಲ್ಪ ಸಣ್ಣಇತ್ತಂದ್ರ ಪ್ಲಾಸ್ಟಿಕ್ ಮುಡದ ಪ್ಲಾಸ್ಟಿಕ್
ಹ್ಮ್ ಆಯ್ತು ತೊಗೊ ಬೇಕಾದ್ರೆ ನೀನ ಬರ ಮಂತಗಿ ಇಲ್ಲಿ ಸ್ವಲ್ಪ ಛಲೋ ಅದ ಈ ಕಡೆ ಹ್ಮ್ ಅದು ಬಂದ್ ನೋಡ ಬಂತಿತ್ತು ನಾನ ಅಲ್ಲಿ ಆಯಕಿ ನೋಡ ಅವ್ರರು ಇವ್ರ ಮನೆ ಬೇಲಿ ಆಯಕಿ ನೋಡ ನಿಂಗ ನರ ಅವ್ರ ಮನೆ ಬಿೇ
ಹ್ಮ್ ಆಯ್ತಾ ಮತ್ತ್ ತಿಂಗಳ ಎಷ್ಟು ಬರ್ತದ ಟಿಪ್ಪರ್ದು
ಏನ್ ನಮಗ್ ಬರದ ಏನ್ ಕೋದಲಿಲ್ಲ ಅಕ್ಕ ನಮಗ್
ಎಷ್ಟೇ ಒಂದುನ ಒಂದ ರಾತ್ರಿ
ಗಾಡಿ ಲೆಕ್ಕ ಕ ಒಂದ್ ದೊಡ್ಡ ಗಾಡಿ ಹೋದ್ರೆ ಒಂದ್ ಏಳ್ನೂರ್ ಎಂಟನೂರ್ ಬರುತ್ತಾ ದ
ಹ್ಮ ಹಾ
ಹ್ಮ ಸಣ್ಣದು ಹೋದ್ರೆ ಏನೋ ಒಂದ್ ಐನೂರು ಅಂದ್ರ ಆ ಕಡೆ ಕಡೆ ಸಪ್ರೇಟ್ ಹೋದ್ರೆ ಜಾಸ್ತಿ ಬರ್ತಾ ದೊಡ್ಡ ಗಾಡಿದು ಒಂದ್ಸ ಸ ಅವ್ರ ಹಂಗೆಲ್ಲ ಕೊಡ್ತಾರ ಅವ್ರು ಎಷ್ಟು ಇಷ್ಟ ಬರ್ತ ಅಷ್ಟ ಇನ್ನುರ ಮುನ್ನೂರು ಹ್ಮ್
ಆಯ್ತಾಯಯ್ತ ಮತ್ತೆ ನಡ್ದಪ್ಪಾ ಅದ ಟಿಪ್ಪರ್ಕ ನಿನ್ನೇ ಹೋದ್ರಿ
ಹ್ಮ್ ರಾತ್ರಿಗ್ ಹೋಯ್ದು ಬಂದ್ ಮಕ್ಕೊಂಡಿವಾಗ
ನಿಮ್ಮ್ರಗೆ ನಡುತ್ತಲ್ಲ ಬಂದ ಆಯ್ತ ಬಂದಾಯ್ತುಅ ಉಸಕ್ ಮತ್ತು ಬಂದ್ಯ್ತೆ
ಬಂದಾಯದು ಏನ ಕೆೇಸ ನಡ್ದ ಅಂತ
ಹೌದ ನಿಮ್ ಪಕ್ಕದಊರಾಗ ನಡದತ್ತಲವ
ಅದ್ರದ್ದ ನಂಗ್ ಗೊತ್ತಿಲ್ಲಪ್ಪಾ ನಂಬುದ ಇಲ್ಲಿ ಊರ ಕೆಲ್ಸ ನಡ್ದ ಅದಕ್ಕೆ ಪೊಲೀಸರು ಇಲ್ಲೋ ಓಡಾಡಕತ್ ಇಲ್ಲಾರಾ
ಅಲ್ಲೆರ
ಹ ಇಲ್ಲಿ ಯಾರ ಎಷ್ಟ ದಿನ ಆಯ್ತು ಅದು ಬಂದಾಗ್ಯದಾಗಿಂದ ನೋಡಿದಿಲ್ ನೀಮ್ ಮೂರ್ ಮೇಲ್ ಗಾಡಿ ಓಡಾಡುತ್ತದಲ್ಲ
ಹೌದೌದು ಓಡಾಡ್ತು ಕೂಡ
ಮತ್ತತ್ ಅದ ನಮ್ಮೂರ ಯಾರು ನೋಡ ಅವರು ಅಲ್ಲೇ ಹುಸಗಿಂಡಕ್ಕತಲ್ಲ ಅಲ್ಲೇ ಇರ್ತಾರ ಅವರು
ಹೌದನು ಹಾ ಹಾ
ಹೋಗಲ್ಲ ಅವರು
ಆಯ್ತ ಆಯ್ತ
ಮತ್ತೆ ಅದ ಸಲಾಗ ಏನ್ ಮಾಡ ಹಾ
ನೀವು ಅಂದ್ರ ಫೋನ್ ಹಚ್ಚಲ್ಲ ಏನಲ್ಲಪ್ಪ ಅಂದೆ
ಹೇ ಹೌದು ಹೌದು ದೋಸ್ತ ಹಚ್ತೀವಿ ಖಾಲಿ ಇದ್ದಾಗ
ಹೌದೌದು ಮ್ತ್ ನೀವಂಟ ಇಪ್ಪರ್ ಕೋಯತರಿ ರಾತ್ರಿ ಭಾತ ರಾತ್ರಿ ಭಾತ ನೋಡ್ತರ
ಇದ್ ಅಂದ್ರ ರಾಯತ್ರಿ ಬೆಳಗತ್ನಲ್ಲ ಮತ್ತತ್ ಇರ್ತಾರಲ್ಲಪಾ ಆ ಕಡೆ ಈ ಕಡೆ ಅನ್ಕಂತ ಎಲ್ಲ ತಿಲಿಪೇನ ಇರ್ಲಾ
ಹೌದೌದೌದು
ಅವ್ರವ್ರತರ ಮತ್ತೆ ಎಲ್ಲ ನೋಡ್ಕೊಂಡ್ ಹೊಡಬೇಕಲ್ಲ ನಾವು ಎಲ್ಲಿ ರಾತ್ರಿ ಚಾ ಮಾಡಿದ್ರೆ ಹನ್ನೆರ ಒಂದು ಗಂಟೆಗೆ ಚಾಲ್ ಮಾಡ ಮಾಡ್ತಾರ ಮತ್ತೆ ಇಲ್ಲ ಇಲ್ಲ ಇಲ್ಲ ಎಲ್ಲನ ಸನ ಇದ್ ಅಂದ್ರ ಪಾಡ ಒಂದ ಜಲ್ದಿನ ಒಂದ್ ಹನ್ನೊಂದ್ ಗಂಟೆಗೆ ತುಂಬ್ಕೊಂಡ್ ಹೋಗ್ಬಾರ್ದಾ
ಹ್ಮ್ ಹ್ಮ್
ಎಲ್ಲಿ ಬೇರೆ ಕಡೆಗ ಆದ್ರೆ ರಾತ್ರಿ ಆಯತ್ ನೋಡ್ ಒಂದ್ ಎರಡು ಗಂಟೆ
ಹೌದೌದು ದೂರ ಆಗ್ದೆಲ್ಲ ದೂರ ಆದಂಗಲ್ಲ ನಿಮ್ಮದ ಅ್ದದು
ಮತ್ತೆ ಎಲ್ಲಾರೂ ಇರ್ಬೇಕಲ್ಲ ಅಲ್ಲಿ ಯಾರನ್ ಇರ್ತಾರ ಇಲ್ಲ ಪೊಲ್ಸರು ಎಲ್ಸರು ಇರ್ತಾರಲ್ಲ
ಹೌದೌದೌದು
ಮತ್ತೆಲ್ಲಾ ರೆಸ್ ಆಯತು ಮತ್ತೆ ಎಲ್ಲಾ ರೇಟ್ ಗೀಟ್ ಎಲ್ಲ ಕುದುರ್ಸ್ಕೊಂಡ್ ಹೋಗ್ಬೇಕಕಸುಮ್ನೆ ಅಲ್ಲಿ ಹೋಗಿ
ಮತ್ತೆ ಬೆಯಾಂಗ್ಳೂರ್ಮ ಬೆಯಾಂಗ್ಳೂರ್ಗ ಏನ ಕಂಪ್ನಿಯಾಗ ತರಕಾರಿ ಗಾಳ ಹಡಿದಿದ್ದ ಅಂತಲ್ಲ
ಅದ ಅವಾಗ ಆಯ್ತಾರ ಬಿಟ್ಟೆ ಈ ಕಡೆ ಊರಿಸರ್ಕ ಮುಟ್ಟನ
ಎಕ್ಕ
ಬೆಮಯಾಂಗಳೂರ್ ಎಲ್ಲ ನಮ್ ಸಜಲ್ಲ ಊರಾಗ ಮಾಡ್ಕೊಂತಿಂದ ಅವ್ರ ಬೆಂಗ್ಳೂರ್ ಕಾಲಿಗಿ ಊರಾಗ ಪೂರ ಚಟ್ಲಗದ ಊರಾಗ ಸಜ ದ ಅದರ್ಶಲ್ಲ ಎಕಡೆ ವೋಗಲ್ಲ ಹ್ಮ್ ಹ್ಮ್ ಯಾರ ಕೊಟ್ಟಿದಪ್ಪ ಮನೆ ಕಟ್ಟಕ ಯಾರಿಗೆ ಅವ್ರು ಇವ್ರ ಕೊಟ್ಟಿದ್ದಲ್ಲ ಯಾರು ಅದ ಯಾವ ರಪ್ಪ
ಹಾ ಹೌದೌದೌದ ಅವ್ರಿಗೆ ಕೊಟ್ಟು ನೋಡಪ್ಪಾ ಏನ ಜಲ್ದಿ ಮಸಲ್ ಹದ್ದು ಹದ್ನೈದ ಕ ಹಂಗಗೆ ಹಾಕ್ ಹದ್ರು ಹದ್ನಾಕ ಹಾಕಕ್ ನಂತರ ಚತ್ ಏನ್ ಮಾಡ್ತಾರೆ ಯಾವಾಗ
ಎದಾಕ್ಷ ಬಿಡಿ ಮಳಿಗಲ್ಲ ಅದನ ಮಳಗ್ ಬೆಳಿವವ ಅಂತಂದ್ರ
ಅದೇ ಯಾವತಪ್ಪ ಕೆಲ ಬೇರೆ ಮನ ಹೇಳಡೋದವ್ರಿ ಹಂಗಂದ್ರ ಹಂಗ ಅನಕತ್ತಾರ ಅವ್ರ
ಅಲ್ಲಾ ಮಳೆಗಿಡ ಬಂತ ಅಂದ್ರೆ ಸುಮ್ನೆ ನಿಂಂಗಗೆ ಅದ್ರ ಆತ್ ನೋಡಲ್ಲ
ಮತ್ತ ಏನ್ ಮಾಡ್ತಪ್ಪ ಅವ್ರು ಗೌಂಡರು ಬಂದ ಬಂದಾಗ ಹಾಕ್ಸ್ಬೇಕಲ್ಲ
ಒಂದಾಗ ಹಕ್ಸ್ಬೇಕು ಅದೇಟತ ಚತ್ ಏನ ಒ ಮುಂಜೆ ಬಂದ್ರ ಅಂದ್ರೆ ಒಂದ ಎರಡ್ ಮೂರ್ ತಾಸನೆ ಯಾಕ ಹ
ಹ್ಮ್ ಹ್ಮ ಅಷ್ಟೇ ಅಷ್ಟೇ ಬಿಡುುವ
ಹ್ಮ್ ಮತ್ತೆ ಎಲ್ಲ ಸೆಂಟ್ರಿಂಗ್ಫೆಂಟ್ರಿಂಗ ಓಡದರು
ಹಾ ಹೊಡದ್ರ ಎಲ್ಲ ಹೊಡದ್ರ್ರ ಕಾಂಕ್ರೀಟ್ ಅಷ್ಟೇ ಹಾಕದ ಮತ್ತೇನೆಲ್ಲ ಎಲ್ಲ ಸೆಂಟ್ರಿಂಗ್ ಅದು ಹೊಡದಗೆಸಿಂದ ಹೋಗಿ ರೆಡಿ ಮಾಡಿ ಅಲ್ಲ ಕಾಂಕ್ರೀಂಟ್ ಟೆಸ್ಟ್ ಹಾಕ್ರೆ ಅದಕ್ಕೆ ಅವರು ಅದ ಹಾ ರಾಡ್ ಕಟ್ರೆ ಅ ಕಾಂಕ್ರೀಟ್ ಎಷ್ಟ ಅದಕ್ಕೆ ಅವರು ಅವಾಗ ಹದಿನೇಳ ತಾರೀು ಅಂತ ಹೇಳ್ರ ಅಕಸ್ಮಾತ್ ಜಲ್ ಬಂದ್ರಸ ರಡ್ಡಿರ್ಬೇಕ ಅಲ್ಲ ಅದಕ್ಕೆ ಹೇಳಿದೆ ಉಸ ಹಾಕಪ್ಪ ಒನ್ ಟ್ರಿಪ್ ಅಂತ
ಆಯ್ತು ಹಂಗಂದ್ರೆ ನಾನು ಇವಾಗ ಅಲ್ಲಿ ಇವತ್ ಆಗ್ತ ಇಲ್ಲ ಗೊತ್ತಿಲ್ಲ ನಾಳೆಗೆ ನಾಟ್ದಾಗ ಆಗ್ತೇನೆ ಅಲ್ಲ
ಹ್ಮ್ತ್ ಹತ್ರತನ ಹಾಕ ಮತ್ತೆ ಆಕಡೆ ಜಲ್ ಬಂದ್ರ ಅಂದ್ರ ಆಯ್ತ ಅವರು ಮತ್ತ ಹಸಗರ್ಕ್ ಮತ್ತ ಮತ್ತೆ ಮತ್ತೆ ಮುಂದಕ್ ಹಕ್ತಾರ ಅವ್ರು ಮ ಬೇರೆ ಕಡೆ ಹೋದ್ರ ಅಂದ್ರೆ ನಮ್ಮ ವಿಷಯ ಮಿರ್ಕಿರ ಕಡೆ
ಅ ಹಂಗೆಲ್ ಮಾಡಲ್ ತಗ ನಾನನ್ ಆಯ್ತ್ ನಿನ್ಗ ನಾವ್ ಬಂದಂತಿಲ್ಲ ಅಂದ್ರ ಹ ಯಾರು ಕೊಡ್ತಳಸತೀನೆ ಗಾಡಿ ಕಳಿಸಸ್ತನನೆ ಆಯ್ಕಂಬಂತೀನಿ ನನ ಒಂದ್ ಸಾಕಲ್ಲ
ಹಾ ಒಂದೇ ಸಾಕ್ ಒಂದ್ ಸಾಕಕ್ ಸದ್ದ ನೋಡು ಆಮಾಗ ಮತ್ತೆ ಏನ್
ಆಮೇಲೆ ಏನನ್ ಬೇಕಾಯ್ತ ಅಂದ್ರೆ ಸಣ್ಣ ಗಾಡಿ ಆಕ್ಸು ಮಂತಿ
ಹಾ ಹ ಅಷ್ಟೇ ಮಾಡಿದ್ರ ಸಣ್ಣಗಡ ಹಕಸ ಅಂದ್ರ ನೆಡ್ತಿದ್ದ್ ಆ ಕಡೆ
ಹ್ಮ್ ಯಾವ್ದ ನತಲ್ಲ
ಹ್ಮ್ ಹ್ಮ ಇಡತಿದ್ದೆ ಕಂಪೌಂಡ್ ಅದ ಬೇಕ ಸಣ್ಣ ಗಡಿ ಹಾಕ್ಸೇಬೇಕ ಅಷ್ಟತದ್ರ ಆ ಸೆ ನವ
ಮತ್ತ ಅವನ್ ನಿಂಗ ಅವಂದ ಎಲಿಗ್ ಬಂತ
ಅವ್ದ ಎಲ್ಲಿಗಲ್ಲಪ್ಪ ಅವ ಎಲ್ಲಿ ಎಲ್ಲಿ ಊರಾಗ ಅನೇನು ಎಲ್ಲಿ ಅನ
ಹ್ಮ್
ಹಾ ಬೆಂಗ್ಳೂರಾಗಾನೇನು ಊರಾಗಾನ ಗೊತ್ತಿಲ್ಲ ನ ಅವನು
ಹ್ಮ್ ಎಲ್ಲ ಬರ್ತಾರಿಲ್ಲ ಕಡೆಯಲ್ಲಿ ಮನೆ ಕಡೆ
ಬರ್ತಾನ ಬರ್ತಾನ ಅವವಾಗ ಬರ್ತದ್ದಾಗ ಈಗ ಒಂದು ಎರಡು ಮೂರು ದಿವಸ ಆಯ್ತು ಬಿಟ್ಟಾನ
ಹ್ಮ್ ಹ್ಮ್
ಹ್ ಅದೇ ನೋಡಿಲ್ಲ ಒಲ್ಲೆ ಊರಾಗ ಇರ್ತಾನೆ ಬೆಂಗ್ಳೂರ್ಗೆ ಹೋಗಲ್ಲ ಅಂತೇಳೇನೆ ಅವ ಹೊಲಾಮನ ಕೆಲ್ಸ ಹೊಲಾಮ ಅದ್ರ ಬೇ ಗೊಬ್ರಪ್ಪೊಬ್ಬರು ಗೊತ್ತಾರೆ ಗದ್ದೆಲು ಮಾಡಿ್ರ ಅವ್ರನು
ಹ್ಮ್ ಹ್ಮ್
ಅ ಹೊಲ ಪಾಲ ಅದ ಗೋಬ್ರ ಗದ್ದಿಗಿ ಪ್ಯಾಟ್ಲಿಂವ ಪಟ್ಲಿಂವ ಅವನ್ ಟ್ಯಾಕ್ಟರ್ ಓಡ್ಸಕ್ ಬರ್ತ ಈಗ.
ಹ್ಮ್ ಎಲ್ಲ ವಜ್ಜೆ ಆದೆ ಅವರ್ದೆಲ್ಲ
ಹ್ಮ್ ಅತ್ತೆ
ಹ್ಮ್ ಮಂತ ಏನ ಅದೇ ಅದ್ರಾಗ ಅದ್ರಾಗ ಅಲ್ಲ ಅದ್ರಾಗ ಅದ್ರಾಗ ಮುಂದಿನ ತಿಂಗಳು ಮದ್ವೆ ಫಿಕ್ಸ್ ಆಯ್ಯದ ಅಂತ
ಹಾ ಹೌದೌದ ಹೌದು
ನೀಂಗಂತ
ಹೌದೌದ್ ನಿಂಗಂದ ಆಗದ ಮತ್ತೆ ಏನಾನ ಮಾಡ್ತಾರ ಅನಪನ
ಹೇಳ್ಯಾರಿಲ್ಲ.
ಹಾ ಹೇಳ್ಯಾರ ಪಿಕ್ಸ್ ಆಗ್ಯದಂತ ಹೇಳ್ಯಾರ.
ಎಂಗೇಜ್ಮೆಂಟ್ ಆಯ್ತ್ ಅಂತ ಹೋಗಿಲ್ಲ ಅನ.
ಏ ಹೋಗಿಲ್ಲಪ್ಪ ಎಂಗೇಜ್ಮೆಂಟ್ ಹೋಗಿಲ್ಲ.
ಯಾಕ ಹೋಬೇಕಿಲ್.
ಇಲ್ಲ ಹೇಳಿದ್ರ ಆಗ್ಲಿಲ ಹೋಗದ್ ಕೆಲ್ಸ ಇದ್ದು ಮನ್ನೆ.
ಹೆಂಗಪ್ಪ ಏಟಕಾಗಾಲಿ ದೋಸ್ತ ಹನಾ.
ಅದೇ ಅದೇ ಹೋಗಿಲ್ ಅಂತ್. ತ್ಯತನಪಾ ಅದ್ದ ಕೆಲ್ಸ ಈದ್ದು ಮನ್ನೆ ಹೋಗದ ಆಗ್ಲಿಲ್ಲ ಮತ್ತೆ. ಮನ್ನೆ ರಾಡ್ ಕಟ್ಟ್ ಮದ್ವಿಗಿ ಹೋಯ್ತವಿ ಮ ಅವತ್ ದಿವ್ಸ ಮದೀ ಕಾಂಕ್ರೀಟ್ ಹಾಕ್ ಬಾ ಅಂದ್ರ ಬುಡ್ಬಬೇಕ ಆತದಪ ಹೋಗ್ ಬಾರನ ಒಂದ್ ತಾಸ್ ಮನ್ನೆ ರಾಡ್ ಕಟ್ಟ ಕದ್ದಿರಲ್ಲಾ.
ಹ್ಮ್ ಹ್ಮ್ ಹ್ಮ್
ತಿಂದ್ರ ಆಡ್ ಕಟಕ ಇದ್ರು ಮತ್ತ ಹೋದ್ರ ಇವರು ಅ ಏನ್ ಅಂದಗೆಸಿ ಸಿಂದ ಅಲ್ಲೆ ಇದೆ ಮದವಿಗ ಒಂದ ತಾಸ್ನ್ಯಾಗ್ ಹೋಗ್ ಬರ್ತ್ ಬುಡ.
ವಾ ನಾವ್ ಬರ್ತೀವಿ ಹೋಗಮ್ ಅಂತ ಮದ್ವಿಗಿ.
ಹ್ಮ್ ಹ ಆಯ್ತ ಹೋದ್ರ ಐತ್ ತಗ ನೀವು ಬಂದ್ರ ಆಯ್ತ ಮತ್ತೆನ. ಆಯಿತಪೋ ಒಂದ್ ಟ್ರಿಪ್ ಹಾಕ್ ನಮೂಗ.
ಸರಿ ಸರಿ ಹಾಕ್ತೀನಿ ತೋ.
ಮತ್ತ್ ಬುಟ್ಟಿ ಮರ್ತಗೆಸಿಂದ ನಾವಾ ಜಲ್ದಿ ಆಗ್ಬೇಕ ಅವ್ರು ಬ ಗೌಂಡೆರ್ ಯಾವಾಗ್ ಬರ್ತಾರ ಲೆಕ್ಕ ಲೆಕ್ಕಿಲ್ ಅವ್ರ ಗೌಂಡೆರ್ ಎನ್ ಇವತ್ತ ನಾಳೆ ನಾಡ್ದ ನಡ್ದೇನ್ ಬರ್ಲಾ ಹತ್ರ ಮ್ಯಾಗ ಬರ್ತಾರ ಬಂದ್ರ ಅಷ್ಟ ತೀರಬೇಕ ನೋಡ್ ವಸ್ಸು ನಾ
ಏ ಅಷ್ಟೇ ಯಾಕ್ ಎರಡ ದಿಂದಾಗ ಹಾಕ್ತೀನಿ ನಾನ ನಾಳಿಗಿಲ್ಲ ನಾಡ್ದ ಹಾಕ ಮಾಡ್ತೀನಿ.
ಹ್ಮ್ ಆಯ್ತ ಅಷ್ಟೇ ಮಾಡ ನೋಡಿದಲ್ಲ ಜಾಗ ಎಲ್ಲರ್ ಒಸು ಮ್ಯಾಕಿಂದ ನೋಡ ಅದರ್ ಮ್ಯಾಗ ಹಾಕ್ಬೀಡು ಮತ್ತೆ ಬಂದು.
ತಲಾಕಿರಲಲ್ಲ.
ಹೌದ ಹೌದು ಹಾಕಿದ್ದೆ ಅದೀಕ್ಕ ಯೋಚನೆ ಮತ್ತೇನ್.
ಆಯ್ತಾ ತಗ ಅಲ್ ಹಾಕಿದ್ ನಲ ಮತ್ತ ಅದಿಕ್ಕೆ ಯಾಕ ಫೋನ್ ಮಾಡಕ್ಕ ಫೋನ್ ಮಾಡಿಲ್ಲ ಇವಾಗ ಯಾನ್ ಕಡೆ ನಂಬ ಎದಕ್ ಫೋನ್ ನಿಮಗ.
ಅದೇ ಮತ್ತ ಸ್ವಲ್ಪ ಅದ ಅದು ಸ್ವಲ್ಪ ಒಂದ್ ಎರಡು ಮೂರು ಟ್ರಿಪ್ ನಷ್ಟ ಅದ ಅದು ಸಾಲಲ್ಲ.
ಹ್ಮ್ ಹ್ಮ್
ಅದೀಕ್ಕೆ ಮತ್ತ ಕಂಪೌಂಡಾದ ಕಡಸಬೇಕಲ್ ಪ್ಯಾಸ್ಟಿಂಗ್ ಅದ ಆದ ಆಗಸಕಲ್ ಮತ್ತ್ ಚೆಂದತ್ಯನ ಓನ್ ಮಿನಿದ ಎಲ್ಲೋ. ರೇಷನ್ ಕೊಡಂವ ಹೋದ್ರ ಹೊಲ ಅಕಂಡ್ಯಂತ್ ಅದರಲೇ ವರ್ಷಕತ್ನಿ ಅದಿಕ್ಕೆ ಅಕಡಿ.
ಆಯ್ತಯ್ತ ತೋ ಹಂಗಂದ್ರ ಏ ಹಾಕ್ಸನಿ ನಾನ ನಾಳಿಗಿ. ನಾಳಿಗ್ ಇರ್ತಲ್ಲ ಅಲ್ಲೆ ನೋಡ್ಬೇಕ. ತಿರ್ ಇಲ್ಲಾಂದ್ರ ನಾಳಿಗಿ ಬಾ ನಾ ಇವತ್ ಬರ್ತೇನ್ ಬಾ ನೋಡ್ಕ
ಇಲ್ಲ ನಾಳೆಗ್ ಬರ್ತ ನಾಳೆ ಬಂದಗೆಸ್ಸಿಂದ ನಾನು ಫೋನ್ ಹಸ ಅಲ್ಲೆ ಬಂದ ಮ್ಯಾಕ್ ನೋಡ್ಕೊಂಡ ಬರಮಿಲ್ ಆಯ್ಕ್ ಬಿಡಪ ಹೆಂಗನ ಹಾಕ್ ಚೆತ್ತಿಗಿ ಎನ್ ನಡಿತ್ತ ಆಕಡ ಉಳದ್ರ ಸ್ವಲ್ಪ ಎಲ್ಲೆ ಮತ್ತೇನ್ ಸೋಷ್ಯಂತ್ ಇದ ಮಾಡಿದ್ರ ಪ್ಲಾಸ್ಟಿಂಗ್.
ಅಲ್ಲ ಚಲೋನೇ ಅದ ಒಮ್ಮೇಲೆ ಯಾಕ್ಕ್ಷನ್ ಇತ್ತ ಅಂದ್ರ ಹಾಕ್ಷನ್ ಬಿಡು ಪ್ಲಾಸ್ಟ್ರಗಿ ಅದಕ್ಕೆಲ್ಲ ಬರ್ತ ಅಂತ.
ನೀವ ಒಂದ ಟ್ರಿಪಂದ ಹಾಕು ಮತ್ತ ಫುಲ್ ಅ. ಸಣ್ಣ, ಇತ್ತು ಅಂದ್ರೆ! ಪಾ, ಪ್ಲಾಸ್ಟಿಕ್ ನಡತ್ತಪ್ಪ ಅಂದ್ರೆ, ಹಂಗೆ ಹಾಕ್ಬಡುವಂತೆ ಹಿಂಗಗೆನೊ ಒಂದು, ಮೀನ ಹಾಕೋಂತೆ. ..
ಹ್ಮ್, ನಾಳೆ ಆಗ್ತೀನಿ! ತಗೋ, ನಾಳೆ ಹಾಕಿಲ್ಲ ಅಂದ್ರೆ, ಆಮೇಲೆ, ನೋಡಿಕ ಗೊತ್ತತ್? ..
ಹಾ, ಆಮೇಲೆ, ಮೇನಿ ಟ್ರಿಪ್ಪರು, ಅಲ್ಲೀ, ಒಂದು ಟ್ರಿಪ್, ಹಾಕಿ, ರತ ನಡತಿದ್ದ ಆ, ಕಡೆ. ..
ಎಲ್ಲ ಬರ ಬರ ಅತ್ತೋ ಎಲ್ಲ ಅದಕ್ಕ ಪ್ಲಾಸ್ಟಿಕ್ಗಿ ಅದಕ್ಕ.
ಹ್ಞೂ ಅದೀಕ್ಕ ಹೇಳಿದ್ನಲಪ ನಾಳಿಗ ಎಷ್ಟೊತ್ ಇದ್ರು ಹಾಕ್ಸ್ಯರ.
ಏ ನಾಳಿಗಿ ಹಾಕ್ತೀನಿತೋ ನಾಳಿಗ್ ಮಿಸ್ ಮಾಡಲ್ಲ ನಾಳಿಗಿ ಒಂದ ಫೋನ್ ಮಾಡ್ತಿ ನಿನಗ. ಅಲ್ಲೆ ಬಾ ಮನ್ಯಾಗ ಆರಾಮಿದ್ ನೀವ್ ಆರಾಮಿದ್ರ ಏಲ್ಲ.
ಹ್ಮ್ ಆರಾಮೇ ನೋಡಪ್ಪೆಲ್ಲಾ.
ಹ್ಮ್ ಆಯ್ದಪ್ಪಾ ಮನೆ ಮುಗಿಯ ಮನೆ ಮುಗಿಯ ಬಂತ ಎನ್ ನಡೀತೋ ನಿಂದ.
ಶಾನಪ್ಪ ಇಡ್ಲಾ.
ಹ್ಮ ಸರ್.